ಹಲೋ ಏನ್ ಮಾಡ್ಸಿದಿಯ
ಏನು ಇಲ್ಲ ಸುಮ್ನೆ ಇದ್ದೆ ನೀನು
ನಾನು ಇವಾಗ ಊಟ ಆಯ್ತು ನಿಂದ ಊಟ
ಹ್ಮ ತಿಂದೆ ನೀನೇನ್ ತಿಂದೆ
ನಾನು ಪನ್ನೀರು ಮತ್ತೆ ಅನ್ನ ನೀನು
ಹ್ಮ್ ನಾನು ನನಗೆ ಚಿಕನ್ ಅಂದ್ರೆ ಇಷ್ಟ ಚಿಕನ್ ತಿಂದೆ
ಓ ನಿಮ್ಮಲ್ಲಿ ಚಿಕನ್ ಮಾಡಿದ್ರಾ
ಹೌದು ಹೌದು ನಿಂಗೆ ಚಿಕನ್ ಇಷ್ಟ ಇಲ್ಲ
ನಾನ್ ಚಿಕನ್ ತಿನ್ನಲ್ಲಪ್ಪ ನಾನು ಪನ್ನೀರು ಈ ತರ ತಿಂತೀನಿ ನಾನು ಸಸ್ ಹ್ಮ ಮಾಂಸಾಹಾರಿ ಅಲ್ಲ ಸಸ್ಯಾಹಾರಿ ನಾನು
ಸತ್ಯತ್ಯಾರೀನಾ ನಾವೆ
ಹ್ಮ್ ನೀನ್ ಎರಡುನಾ
ಹ್ಮ್ ಎರಡು
ಹ್ಮ್ ಹ್ಮ್ ಅವತ್ತು ನಮ ಫ್ರೆಂಡ್ ಮನೆ ಹ ಹಾ ಹೇಳು
ಅವತ್ತು ಒಂದ ಒಂದ್ಸರಿ ನಂಗೆ ನನ್ ನನ್ನ ಗೆಳತಿ ಹಿಂಗೆ ಮದ್ವೆ ಕರ್ದಿದ್ಲಾ ಹೋಗಕ್ ಆಗಿರ್ಲಿಲ್ಲ ಅದೇ ನೆನ್ಸ್ಕೊಂಡ್ ಬೇಜಾರ್ ಮಾಡ್ಕೊತಿದ್ದೆ
ಏನಗ್ ಬೇಜಾರ್ ಮಾಡ್ಕೊತೀಯಾ ಇವ ನೀನು ಹೋಗಕ್ ಆಗ್ಲಿಲ್ಲ ಅಂದ್ರೆ ಮ ಫೋನ್ ಹಚ್ಚಿ ಮಾತಾಡ್ಬೋದಲ್ಲ ಆ ಫೋನ್ ಹಚ್ಚಿನೇ ಹಾಕಿ ಶುಭ ಶುಭ ಕೋರ್ಬೋದಲ್ಲಾ
ಶುಭ ಕೋರಿದೀನ ಆದ್ರೂ ಹೋದ್ರೆ ಅವ್ರಿಗೆ ಏನೋ ಒಂದು ಸಂತೋಷ ಇರುತ್ತಲ್ಲ ಇವಾಗ ಒಂದು ಅದೇ ಹೋಗ್ ಬಂದ್ರೆ ಏನೋ ಚೆನ್ನಾಗಿ ಇಷ್ಟತಿತ್ತು ಅಂತ ಅನಿಸ್ತಿದೆ
ಇರ್ಲಿ ಬಿಡು ಏನ್ ಮಾಡಕ್ ಆಗಲ್ಲ ಒಂದೊಂದ್ ಸಂದರ್ಭ ಆತರ ಇರುತ್ತೆ ನಮ್ಗ್ ಹೋಗಕ್ ಸಮಯ ಸಿಕ್ ಹಿರಲ್ಲ ಏನ್ ಮಾಡ ಅವರು ಅರ್ಥ ಮಾಡ್ಕೊಂತಾರೆ ಏನ್ ಮಾಡಕ್ಕ ಆಗಲ್ಲ ಹ್ಮ ಅವತ್ತು ನಾನು ನೀನು ಸೇರ್ಕೊಂಡು ನಮ್ಮಗೆ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ ನಿಂಗ ನೆನ್ಪೈತಾ
ಹಾ ಹೌದು ಅಂತವೆೆಲ್ಲಾ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ ಇಂಥವೆಲ್ಲಾ ನೆನ್ತ್ಕೊಂಡ್ರೆ ಹೋಗ್ಬೋದಿತ್ತು ಹೋಗಕ್ ಆಗಿಲ್ಲಾ ಅಂತ ಅನ್ಸುತ್ತೆ ಅವತ್ತು ನಾವ್ ಎಷ್ಟ ಚೆನ್ನಾಗಿ್ ಮಜಾ ಮಾಡಿದ್ವಿಲ್ಲ
ಹೂ ಹೋದ್ರೆ ಏನೋ ಇವಾಗ ನೋಡು ಆ ಗೃಹ ಪ್ರವೇಶಕ್ ಹೋಗಿದ್ವನ್ಂತ ಇವಾಗ ಮಾತಾಡ್ಬಹುದು ಅದೇ ಗೃಹ ಪ್ರವೇಶಕ್ ಹೋಗಿರಲಿಲ್ಲ ಅಂತ ಅಂದ್ರೆ ಏನೋ ಮಾತಾಡಕ್ಕೆ ಆಹ ನೆನಪುಗಳಿಗೆ ಇರ್ತಾ ಇರ್ಲಿಲ್ಲ
ಇರ್ತಿರ್ಲಿಲ್ಲ ಅವಳು ಕರ್ದಿದ್ದಾಗ್ಲಿ
ಅವಳು ನಮ್ಮ ಅಮ್ಮ ಮೊದ್ಲು ಫೋನ್ ಮಾಡಗಿ ಕರೆದ್ರ ಹ ಅ ನಿಮ್ ಮಗಳನ್ನ ನಮ್ಮ್ ಮನೆ ಗೃಹ ಪ್ರವೇಶ ಕಳ್ಸ್ಕೊಡಿಗೆ ನ ನಾವೆಲ್ಲಾ ಎರಡ್ ದಿನ ಗೃಹ ಪ್ರವೇಶ ಮಾಡ್ತೀವಿ ಒಂದ್ ದಿನ ಹೋಮ ಸುಡ್ತೀವಿ ಮತ್ತೊಂದ ದಿನ ಆ ಪೂಜೆ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರಲ್ಲ
ಹೌದು
ಹೂ ನಿನ್ಗೂ ಹಂಗೆ ಕಾರ್ಡ್ರ
ಹಾ ನಂಗೂ ಹಂಗೆ ಕರ್ದಿದ್ಲ ಅವ್ಳು ಫಸ್ಟ್ ಮೊದ್ಲಿಗೆ ನಂಗ ಹೇಳಿದ್ಲು ಹಿಂಗೆ ಮನೆಗ್ ಮನೆಗ್ ಹೋಗ್ ತ್ಯಲ್ಲಾ ಅಮ್ಮನ ಹತ್ರ ಮಾತಾಡ್ಸು ನಾನ್ ಮಾತಾಡ್ತೀನಿ ಕೇಳ್ತೀನಿ ಅಂತ ಅಂದ್ರ ಹ ಸರಿ ಹೇಳ್ತೀನಿ ನಾನೇನಿಲ್ಲ ಅಂತ ಹೇಳಲ್ಲ ಅಂದೆ ಮತ್ತೆ ನಂಗು ಮೊದ್ಲಗ್ ನನಗ್ ಕರ್ದ್ಲು ಆಮೇಲೆ ಅಮ್ಮನಿಗ್ ಕೊಟ್ಟೆ ಅಮ್ಮಾಗ ಹೇಳದ್ಲು ಹಿಂಗೆ ಕಳಸ್್ಕೊಡಿ ಅಂತ ನಮ್ಮಮ್ಮ ಆಯ್ತು ನಮ್ಮನೆ ಮನೇಲೆ ಎಲ್ಲಾ ಬಿಡ್ತಾರೆ ಹಂಗೆ ಗೆಳತಿಯರ್ ಎಲ್ಲಾ ಕರದ್ರೆ ಯಾವತ್ ಇಲ್ಲ ಅನ್ನಲ್ಲ ಆಯ್ತು ಹುಷರಾಗ ಹೋಗ್ ಬನ್ನಿ ಅಂತಾನೇ ಹೇಳ್ತಾರೆ
ಹೂ
ಅದಕ್ಕೆ ನಮ್ಮಅಮ್ಮನುೂ ಒ ಹಕೊಂಡ್ರು ಅದಕ್ಕೆ ಬಂದೆ ನಾನು ಅವತ್ ಅವತ್ ಹೆಂಗ ಹೋಗಿದ್ದಲ್ಲ ನಾವು
ಹೂ ಅವತ್ತು ಮೊದ್ಲು ನಾವು ಗೆಳತಿಯರೆಲ್ಲಾ ಸೇರ್ಕೊಂಡ್ವಿ ಸೇರಿ ಮಧ್ಯಾಹ್ನ ಒಂದ್ ಇಲ್ಲಿ ಅಂಗಡಿ ಇದಲ್ಲಿ ಅ ಉಡುಗೊಯ್ ಕೊಡಕ್ಂತ ನೋಡಿದ್ವಿ ಅಲ್ಲಿ ಏನು ಸಿಗ್ಲಿಲ್ಲ ಅಲ್ಲಾ ಮತ್ತೆ ಬಸ್ ಹತ್ಕೊಂಡು ಮತ್ತೆ ಬೇರೆ ೆ ಒಂದು ಬಸ್ ನಿಲ್ ನ ಹತ್ರ ಇಳ್ಕೊಂಡ್ವಿ ಇಳ್ಕೊಂಡು ಮತ್ತೆ ಸ್ವಲ್ಪ ದೂರ ಹೋದ್ವಿ ಮತ್ತೆ ಅಲ್ಲಿ ಒಂದು ಮಾಲ್ ಇದೆ ಆ ಮಾಲ್ ಒಳಗಡೆ ಹೋದ್ವಿ ಮಾಲ್ ಒಳಗಡೆ ಹೋಗಿ ಉರುಗೊ ಉಡುಗೊರೆ ತಗೊಳಕ ಎಷ್ಟು ಒದ್ದಾಡಿದ್ವ ಅಂದ್ರೆ ಯಾವ ಂದು ಅ ಆ ಮನೆಗೆ ಸೂಟ್ ಆಗುವಂತ ಉಡುಗೊರೆ ಸಿಗ್ಲಿಲ್ಲ ಅಲ್ಲ ಎಷ್ಟೊಂದು ಅಲ್ಲೇ ಒಂದ್ ಗಂಟೆವರೆಗೂ ಸಮಯ ವ್ಯರ್ಥ ಮಾಡಿದ್ವಿ ವ್ಯರ್ಥ ಮಾಡಿ ಮತ್ತೆ ಅಲ್ಲಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನನ್ ಗೆಳ್ತರ ಆಗ್್ಲಿ ಎಲ್ಲಾ ಹುಡುಕಿದ್ರು ನೀನು ಹುಡುಕ್ದ ಅವಾಗ ನೀನ್ ಹುಡ್ಕಿದ ಅಲ್ಲ ಒಂದು ಗೋಡೆ ಹಾಕೋ ಫೋಟೋ
ಹೌದು ಲಾಸ್ಟ್ ಅಲ್ಲಿ ಅದೇ ಹ ಅವ್ರ ಮನೆಗೆ ತುಂಬಾ ಚೆನ್ನಾಗ್ ಕಾಣುತ್ತೆ ಅಂತ ನಾನು ಹೇಳ್ದೆ ಏನು
ಹೂ ಆಮೇಲೆ ಒಂದು ಗಣೇಶನ್ ತಗೊಂಡ್ವಿ
ಹೌದು ಚೆನ್ನಾಗಿತ್ತು ಎಲ್ಲ
ಹೂ ಅದನ್ನ ತಗೊಂಡು ಮತ್ತೆ ಬಸ್ ಹತ್ತಿದ್ವಿ ಇನ್ನೊಂದು ಒಬ್್ರ ಗೆಳತಿ ಬೇರೆ ಕಡೆಯಿಂದ ಬರ್ತಿದ್ರು ಅವ್ರಿಗೋಸ್ಕರ
ಕಾಯ್ದು ಕರ್ಕೊಂಡೋಗಿ
ಹೂ ಕರ್ಕೊಂಡ್ ಹೋಗಿ ಮತ್ತೆ ಬಸ್ ಚೇಜ್ ಮಾಡಿದ್ವಿ ಅಲ್ಲಿ
ಏನೋ ಒಂತರ ಚೆನ್ನಾಗಿತ್ತು ಅವವತ್ತಿನ ದಿನ
ಹ್ಮ್ ಅವತ್ತು ಮತ್ತೆ ಅಲ್ಲಿ ಇಳಿದ್ಮೇಲೆ ಜಾ ಬಸ್ಸಲ್ಲಿ ಜಾಸ್ತಿ ಜನ ನೂ ಕಾಡ್ತಿದ್ರು ಅದ ನೋಡಿ ನಿಂಗ ಸಿಟ್ಟೆಲ್ಲಾ ಬಂದಿತ್ತು
ಹೌದು ಅವದು ನೆನಪೇದೆ ನನಗೆ
ಮತ್ತೆ
ನೀನ್ ನೋಡು
ನೆನ್ಪಿದ್ಯಾ ನಿಂಗೆ
ಹಾ ನೆನಪಿದೆ
ಹ್ಮ್ ಮತ್ತೆ ನಿನ್ಗೆ ನ್ ನೆನಪಿದ ಮಗ್ರೋ ಪ್ರಾಶ್ಯಕ್ ಹೋಗಿರೋದು
ನಂಗು ಅದೇ ನಾನು ಅಲ್ಲೇನೋ ತಿನ್ಬೇಕು ತಿನ್ಬೇಕು ಅಂತ ಆಟ ಮಾಡ್ತಿದ್ದೆ ನೀವೆಲ್ಲಾ ಬಸ್ಸಗ ಟೈಮ್ ಆಯ್ತು ಬಾ ಸಾಕು ಮತ್ತೆ ತಗೊಳ್ಳುವ ಅಂತೆ ಅಂತಿದ್ರಿ ಅದೆಲ್ಲಾ ನೆನಪ ಆಯ್ತು ಮತ್ತೆ ಅಲ್ಲಿ ಅಲ್ಲೇ ಹೋದ್ಮೇಲೆ ಅವ್ರ ಮನೆ ಹತ್ರ ಎಷ್ಟೊಂದು ತಿನ್ನೋಕ ಜಾಸ್ತಿ ಇದ್ದು ಎಲ್ಲಾ ಅಲ್ಲೂ ಏನೇನೋ ಕೊಡುದ್ವಿ ಎಲ್ಲಾರು ಚೆನ್ನಾಗಿ ಮಜಾ ಮಾಡ್ಕೊಂಡು ಅವ್ರ ಮನೆಗೆ ಹೋದ್ವಿ ಅವ್ರ ಮನೆ ಅಕ್ಕಪಕ್ಕ ರಸ್ತೆಯಲ್ಲೆಲ್ಲಾ ಅಂಗಡಿಗಳಿದ್ವು ಬಟ್ಟೆ ಅಂಡಿಗಳು ತಿಂಡಿಗಳು ಹ್ಮ
ಹ್ಮ್ ನಾವು ಅಹ ರೋಡ್ ಅ ರಸ್ತೆ ಬದಿ ಎಲ್ಲ ಹೋಗ್ಬೇಕ ಾದ್ರೆ ನೋಡು ಇಲ್ಲೆಲ್ಲಾ ಎಷ್ಟ ಇಷ್ಟೊಂದ್ ಅಂಗಡಿಗಳ ಇದಾವೆ ನಮ್ಮ ಕಡೆ ಇಷ್ಟೊಂದಲ್ಲ ಅಂಗಡಿಗಳೇ ಇಲ್ಲ ಎಷ್ಟ ಚೆ ಚೆನ್ನಾಗಿ ಬಟ್ಟೆಗಳಿದ್ದಾವೆ ಚಪ್ಪಲಿಗಳು ಇದಾವೆ ತಿನ್ನೋದಿಕ್ಕೆ ಎಷ್ಟೊಂದ್ ಅಂಗಡಿಗಳ ಇದಾವೆ ಅಂತನೆೆಲ್ಲಾ ಮಾತಾಡ್ಕೊಂಡು ಹೋದ್ವಿ ಆಮೇಲೆ ಅವ್ರ ಮನೆಗೆ ಹೋದ್ ತಕ್ಷಣ ಅವರು ಎಷ್ಟು ತಮ್ಮ ಮಕ್ಕಳ ತರಾನೇ ಕಾಳಜಿ ಮಾಡಿದ ಬಂದ್ರ ಬನ್ನಿ ನೋಡ್ಕೊಂಡರು ಚೆನ್ನಾಗಿತ್ತಲ್ವಾ
ಹೌದು ಚೆನ್ನಾಗಿತ್ತು ಮತ್ತೆ ಆಮೇಲೆ ಹೋಗಿ ಅಲ್ಲೆಲ್ಲಾ ಮುಖ ಎಲ್ಲ ಏನ ಪೂಜೆ ಮಾಡ್ತಿದ್ರು ಎಲ್ಲಾರೂ ತಯಾರಿ ಆಗಿ ಬಂದು ಆಹ ಹೋಮ ಎಲ್ಲಾ ನೋಡ್ಕೊಂಡ್ವಿ ಆಮೇಲೆ ಇನ್ನೊಂದು ನೆನಪಿದೆ ನ ನಾ ಸಂಜೆ ಹೊರ್ಗಡೆ ಹೋಗಿದ್ದು
ಹಾ ಸಂಜೆ ಹೊರ್ಗಡೆ ಹೋಗಿ ಪಾನಿಪುರಿ ಮಸಾಲ ಪುರಿ ಆಮೇಲೆ ಇನ್ ಇನ್ನೇನುೋ ಬಾಯಿ ರುಚಿಗಂತ ಎಲ್ಲೆಲ್ಲಾ ಏನೆಲ್ಲಾ ತಿಂದಿದ್ವಿ ಅಲ್ಲಾ
ಹೌದ ಅದೆಲ್ಲ ನೆನ್ಪಿದ್ದೆ ನಂಗು ಆ ಚೆನ್ನಾಗಿತ್ತು ಅಲ್ವಾ ಆ ಕಡೆ ಎೆಲ್ಲಾ
ಹ್ಮ್ ಚೆನ್ನಾಗಿತ್ತು ಅವತ್ತು ಮತ್ತೆ ನ ನಮ್ ಇನ್ನೊಬ್ಬರು ಗೆಳತಿ ಉಪವಾಸ ಇತ್ತು ನೋಡು ಅವತ್ತ ಗಣ ಅಹ ಸಂಕಷ್ಟ ಅಂತ ಅವಳು ಏನು ತಿನ್ಲೇ ಇಲ್ಲ ರಾತ್ರಿ ಚಂದ್ರನ್ ನೋಡಿ ತಿನ್ಬೇಕಂತ ಹಂಗೆ ಅವ್ಳು ಉಪವಾಸ ನಿಂತಿದ್ಳು ಹೊರಗಡೆ ನಾವು ಅಲ್ಲಿ ಕುೂತ್ಕೊಂಡು ತಿಂತಾ ಇದ್ವಿ ನೋಡಿದಾಗ ಏನೋ ಒಂಂತರ ಸಂಗಟ ಆಯ್ತ ಅವಳ ನೋಡಿ ಅಲ್ವಾ
ಹೌದ ಆಗುತ್ತೆ ಮತ್ತೆ ಅವಳ ಒಬ್ಳೇ ಬಿಟ್ಟು ನಾವೆಲ್ಲಾ ತಿಂದ್ರೆ ಚೆನ್ನಾಗಿರಲ್ಲ ಅಲ್ಲ ಒಂತರ ಆಯ್ತು ನಂಗ
ಕಷ್ಟ ಆಗತ್ತೆ ಇವಾಗ ನಾವು ಎಲ್ರೂ ಸೇರಿ ಹೋಗಿರ್ತಿವಲ್ಲಾ ಇವಾಗ ಒಬ್ರು ಊಟ ಮಾಡ್ಲಿಲ್ಲ ಅಂದ್ರೆ ಏನೋ ಬಿಟ್ಟು ತಿಂತಿದಿವವಲ್ಲಾ ಅನ್ನೋ ತರ ಭಾವನೆ ಬರುತ್ತೆ
ಹೌದು ಬರುತ್ತೆ ಮತ್ತೆ ಆಮೇಲೆ ಹೋಮ ನೋಡ್ಕೊಂಡು ಎಲ್ಲಾ ಇದು ಮಾಡಿದ್ವಲ್ಲ ಆಮೇಲೆ ಊಟಕ್ಕೆ ಕಳ್ಸಿದ್ರು.
ಹ್ಮ ಊಟ.
ಊಟ ಅಂತ್ರು ಒಂದಲ್ಲ ಎರಡಲ್ಲ ವಿಧ ವಿಧ.
ಹ್ಮ್
ಇಲ್ಲ ಹ್ಮ್ ಹ್ಮ ಊಟ ಬಡಸೋರು ಚೆನ್ನಾಗಿ ನೋಡ್ಕೊಂಡು ನಾವು ಚೆನ್ನಾಗ್ ತಿಂದು. ಮತ್ತೆ ರಾತ್ರಿ ಎಲ್ಲ ನೆನಪಿದ್ದನ ನಿನಗೆ ಆ ಚಿತ್ರೀಕರಣ. ಎಲ್ಲಾ ಮುಗಸ್ಕೊಂಡು ನಾವು ಫೋಟೋ ಶೂಟ್ ಎಲ್ಲಾ ಮುಗೂಸ್ಕೊಂಡು. ಆಮೇಲೆ ಇದಕ್ಕ ಇದು. ಒಬ್ಬ ಎಲ್ಲಾರ್ಗು ಮೆಹಂದಿ ಹಾಕದ್ವಿ ನೆನ್ಪಿದೆನ ನಾನ್ ಪುಟ್ ಹುಡುಗಿ ಹಾಕಿದ್ದೆ ಅವ್ರ ಮನೇಲಿ ಆಮೇಲೆ ಎಲ್ಲಾ ಮಲಗ್ ಬಿಟ್ರು ನಾನ್ ನು ನೀನು ಇಬ್ರೇ ಎದ್ದಿದ್ವಿ ರಂಗೋಲಿ ಎಲ್ಲಾ ತೆಗ್ದಿದ್ವಿ.
ಹ್ಮ್
ನೆನ್ಪಾಯ್ತ ನಿನಗೆಲ್ಲಾ.
ಹ್ಮ್ ನೆನ್ಪಾಯತೆ ಅದೇ ನಾನು. ಈಗ ಇಂದ ಕರೆಕ್ಟ್ ಆಗ ಬರ್ಲಿಲ್ಲ ಅಂತಂದು ರಂಗೋಲಿ ಹಗ್ತಿದ್ವಿ ಆಮೇಲೆ ಅವ್ ನನ್ ಗೆಳ್ತಿ ಮನೆಯವ್ರು ಒಬ್ರು ಬಂದು ಆ ರಂಗೋಲಿ ನೋಡಿದೆ ಎಷ್ಟ್ ಚೆನ್ನಾಗಿದೆ ಅಕ್ಕ ನಿಮ್ಗ್ ಬಿಡ್ಸಾಕ್ ಬರತ್ತ ಅಂತ. ಕೇಳಿದ್ದು ನೆನಪಿದ್ದೇನ ನಿನ್ಗೆ.
ಹೌದು ನೆನಪಿದೆ ನನಿಗೆ. ಅವ್ರಜ್ಜಿ ಚೆನ್ನಾಗಿ ಬಿಡಸಿದ್ರಲ್ಲ.
ಹ್ಮ್ ಕಮಲ ಚೆನ್ನಾಗ್ ಬಿಡ್ಸಿದಿದ್ದು ಅವ್ರು ಹೇಳಿದ್ರು ನಮ್ಮ್ ಅಜ್ಜಿ. ಅ ಎಲ್ಲಾ ರಂಗೋಲಿ ಸ್ಪರ್ಧೆಯಲ್ಲೆಲ್ಲಾ ಭಾಗವಹಿಸ್ ಎಲ್ಲ ಗೆದ್ದಿದ್ದಾರೆ ಹ್ಮ್.
ಹಂಗೆ ಮತ್ತೆ ಬೆಳಿಗ್ಗೆ ಆಯ್ತು ಎದ್ವಿ. ನೀನು ಎಬ್ಸಿದೀ ನಮಗೆ ರೆಡಿ ಆದ್ ಎಲ್ಲ ತಯಾರಿಯಾಗಿ ಹೊಸ ಹೊಸ ಬಟ್ಟೆ ಹಾಕೊಂಡು ಮೇಲೆ ಹೋಗಿ. ಫೋಟೋ ಎಲ್ಲ ತಗೊಂಡು. ಏನೋ ಒಂತರ ನಮ್ಮ ಶಿಕ್ಷಕರು ಬಂದಿದ್ರು ಎಲ್ಲಾ ನೆನಪಾಯ್ತಾ.
ಹ್ಮ್ ನೆನ್ಪೈತೆ ಅವ್ರನ ಕರ್ಕೊಂಡು ಮತ್ತೆ ಅವ್ರ ಜೊತೆ ಫೋಟೋನೆಲ್ಲ ತಗೊಂಡು. ಆಮೇಲೆ ಅವಳಿಗೆ ಉಡುಗೊರೆ ಕೊಟ್ವಿ ಅವ್ಳು ತುಂಬಾ ಖುಷಿ ಆದಳು. ಆಮೇಲೆ ಮತ್ತೆ. ಮತ್ತೆ ಬೇರೆ ಬೇರೆ ಸ್ನೇಹಿತರೆಲ್ಲಾ ಬಂದಿದ್ದು ಗೃಹ ಪ್ರವೇಶಕ್ಕೆ ಅವ್ರ ಜೊತೆ ಮಾತಾಡಿದ್ವಿ. ಮಾತಾಡಿ ಆದ್ಮೇಲೆ ಊಟಕ್ ಮತ್ತೆ ಊಟಕ್ಕೆ ಹೋದ್ವಿ.
ಹೌದು ಎಲ್ಲ ನೆನಪಿದೆೆ ನನಗೆ ಆಮೇಲೆ ಒಟ್ ನಲ್ಲಿ ಅವರು ಬಿಡ್ಲೇ ಇಲ್ಲ ಅಲ್ಲ ನಮಗೆ ಬರ್ಬೇಕು ಮನೆಗೆ ಅಂದ್ರೆ.
ಹಾ
ಇಲ್ಲೇ ಇರು ಇಲ್ಲೇ ಇರು ಅಂತಿದ್ರಲ್ಲ ಲಾಸ್ಟ್ ಅಲ್ಲಿ ಅವಾಗೆಲ್ಲಾ ಬೇಜಾರಾಗ್
ಮತ್ತು ಹೋಗಕ ಬಿಡ್ಲಿಲ್ಲ. ಇಲ್ಲೇ ಇರಮ್ಮ ಇಲ್ಲೇ ಇರಮ್ಮ ಅಂತ ಎಷ್ಟು ಒತ್ತಾಯ ಮಾಡಿದ್ರು ಅವ್ರ ಅವ್ರಪ್ಪ ಅಂತ್ ಹೇಗಿದ್ದೀರಾ ಮಕ್ಕಳ ಹೇಗಿದ್ದೀರಾ ಎಲ್ರು ಚೆನ್ನಾಗಿ ಎಷ್ಟ್ ಚೆನ್ನಾಗ್ ಮಾತ್ ತಡಿದ್ರು ಅವರು ಸ್ವಂತ ಮಕ್ಕಳ ತರ ನೋಡ್ಕೊಂಡ್ರು ಎಲ್ಲಾ ಎಷ್ಟ್ ಚೆನ್ನಾಗಿತ್ತ ಅಲ್ವ ಇ ನೆನ್ಪ ಮಾಡ್ಕೊಂಡ್ರೆ ಇವಾಗ ನೆನ್ಪ ಮಾಡ್ಕೊಂಡ್ರೆ ಖುಷಿ ಆಗತ್ತಲ್ವಾ.
ಹೌದು ನಂಗಂತೂ ತುಂಬಾ ಆಯ್ತು.
ಸರಿ
ಸರಿ